ಹಲೋ ಹೇಳಿ ನೀವೆ ಇಲ್ಲ ರೀ ಮಾಡಕತೀನಿ ಮಾಡಮ್ ಬರ
ಲೇಟ್ ಆಯತಲ್ರೀ ಟೈಮ್ ಇವತ್ ಯಾ ಕ ಡೈಲಿ ಎಲ್ಲಾ ಎಂಟು ಗಂಟೆಗೆ ಮಾಡೋರ್ ನೀವು?
ಹ್ಮ್ ಲೈಬ್ರರಿ ಬಂದ್ನಲ್ಲ ಅದಕ್ಕೆ
ಹ್ಮ್ ಹ್ಮ್ ಮತ್ತೆ ಎಲ್ಲಿಗಳಂತ್ರಿ ಕೆ ಪ್ಲಿಕೇಶನ್
ಅದ ಗುಲ್ಬರ್ಗಾ ಸಿಟಿ
ಹ್ಮ್ ಹ್ಮ್ ಹ್ಮ್ ಯಾವ ಕೆಸ್ ಬರ್ತ್ರಿ ಅವ್ರ್ದು?
ಎಸ್ ಎಮ್ ಇದು
ತಾಂಡರೆ
ತಾಂಡಾ ತಾಂಡಾ
ತಾಂಡ ಅಂದ್ರ ಎಸ್ಸಿದಾಗ ಬರ್ದು ಹಿಂದದಾಗ ಎಸ್ಸಿ ಬರ್ದ ಎಸ್ಸಿ ನೆ ರೀ.
ಎಸ್ಸಿ ಬರ್ತದ.
ಅವ್ ಎಸ್ಸಿದಾಗ ಅವರು ಜಗ್ಗೆ ಮಾಡ್ಕೋತರ್ ನೋಡ್ರಿ ನೌಕರಿ ಅಂದ್ರ್ ಅವ್ರೇ ಮಾಡ್ಕೋದರ ನೋಡ್ರಿ ಎಸ್ಸಿ ದಾಗಂದ್ರೆ ಹಂಗಾಗಿ ಏನ್ ಮಾಡ್ಯಾರ ಅಂದ್ರೀ ಇದು ಒಳ ಮಸಲಾತಿ ಇಷ್ಟ ದಿನ ಬಿತ್ತಲ್ರೀ ಇವ್ರ ಸಲಂದೆ ಬಿದ್ದ ನೋಡಿ ಇಷ್ಟು ದಿನ ಬಿಳದೆ ಈಗ ಎಸಿದಾಗ ಅಂದ್ರ ಎಲ್ಲಾ ಕ್ಯಾಶ್ಟ್ ಬರ್ತವ್ರೀ.
ಹ್ಮ್
ಅವಾಗ್ ಏನ್ ಎಸಿದಾಗಂದ್ರ ಯಾರ ಎಷ್ಟು ಕ್ಯಾಶ್ಟ್ ಬರ್ತಾವ ಯಾರು ಒಂದ್ ಐವತ್ತು ಪೋಸ್ಟ್ ಎಸ್ಸಿಗೆ ಇದ್ವು ಅಂದ್ರ ಐವತ್ ಪಸ್ಟ್ ಒಂದೇ ಜಾತಿಯವ್ರ್ ಮಾಡ್ಕೋಳಕ್ ಹಂಗಿತ್ರಿ ಮದ್ಲು. ಆದ್ರ ಎಲ್ಲಾ ಇವ್ ಓದಿ ಓದಿ ಇವ್ರೆ ಮಾಡ್ ಬಿಳ್ತ ತಾಂಡದಾರ ಮಾಡ್ಕೊಳತ್ತಾರ. ಅದಕ್ಕೆ ಇವ್ರ್ ಏನ್ ಮಾಡ ಬಿಟ್ರು ಎಸ್ಸಿದ ಒಲೆಯರು ಮಾದ್ರು, ಅವ್ರ ಏನ್ ಮಾಡ್ಬಿಟ್ಟಾರ ನಮಗೂ ಕೂಡ ಒಳ ಮೀಸಲಾತಿ ಅಂದ್ರೆ ಎಸ್ಸಿ ಒಳಗೆ ಮತ್ತೆ ಮೀಸಲಾತಿ ಅಂದ್ರೆ ಓ ಯ್ ಸಪ್ರೇಟ್ ಸಪ್ರೇಟ್ ಜಾತಿಗೆ ಇಷ್ಟು ಇವ್ರಗಿಷ್ಟು ಇವ್ರಗಿಷ್ಟು ಅಂತ ಹಿಂಗ ಸಪ್ ಮಾಡೋಕೊಸ್ ಕರನೇ ಈ ಮೂರು ವರ್ಷ ಹೋಯ್ತ್ ನೋಡ್ರಿ ನಮ್ದ್
ಹೌದೇನ್ರೀ ಒಳ ಮೀಸಲಾತಿ ಸಲಕ್ ನೋಟಿಫಿಕೇಶನ್ ಆಗಿದೆ ಏನು?
ದಿನ ಅದಕ್ಕೆ ನೋಡ್ರಿ ಬಿದ್ದಿದ್ದು. ಇವಾಗ ತಾಂಡೋದ್ರಿಗೆ ಇಷ್ಟ್ರೀ ಎಳಗೈ ಬಲಗೈ ಮತ್ತೆ ಏನೊ ಒಂದು ಈ ತರ ಅಂತ ಬರ್ದಿಲ್ರಿ, ಇವ್ರಗಿಂತಿಷ್ಟ ಪೋಷ್ಟ್ ಇವ್ರಗಿಂತಿಷ್ಟ ಪೋಸ್ಟ್ ಅಂತ ರಿಸರ್ವ್ ಮಾಡಿಬಿಟ್
ಹ್ಮ
ನಮಗಂಗಿಲ್ಲ ನೋಡ್. ನಮ್ಗ ಎಂದುದಾಗ ಈಗ ನಮಗ್ ಟು ಎ ಅಂತ ಅಂದ್ರು ಟು ಎ ದಾಗ ಕುರ್ಬ ನನ್ನ ನಂಬವು ಒಂದ್ ಐವತ್ ಪೋಸ್ಟ್ ಇದ್ವು ಅಂದ್ರೆ ಐವತ್ ತ್ತಿರಲಿ ನೂರ ಇರ್ಲಿ, ಅಷ್ಟಕ್ಕಷ್ಟುಕು ನಾವು ಕುರುಬರು ತೊಗಂದ್ರೆ ನಡೀತ್ರ ನಮ್ಗೀಗ.
ಹ್ಮ್ ಹ್ಮ್ ಹ್ಮ್ ಹ್ಮ್ ನಮ್ದು ನಮ್ದೇ ಮಾಡಕ
ನಿಮ್ದು ನಡತೆ ನಿಮ್ದು ತರ್ಡ್ ಬಿ ದಾಗ ನಿಮ್ದು ಎಷ್ಟು ಜಾತಿ ಬರ್ತದ ತರ್ಡ್ ಬಿ ದಾಗ ಎವೆಲ್ಲಸ ನೀವೆ ದ ಒಬ್ರೇ ತೊಂದ್ರು ನಡೀತದೆ. ಹಾ ಅಲ್ಲೇ ಒಂದಾಗಿದ್ರೆ ಯಾಕಂದ್ರೆ ಅವ್ರ ಒಬ್ರಿಗೆ ಸೌಲಭ್ಯ ಆಲತ್ತಿರ ಅವ್ರ ಬಂಡಾಯ ಎದ ಯಾವ್ ಜನಾಂಗದವರು ಮಾಡಿಸಿದ್ರ ಗೌರ್ಮೆಂಟ್ ಬೇರೆ ಆಯ್ತ್ರಿ. ಇದು ಹೆಂಗ್ ಮಾಡ್ಬೇಕ್ರೀ ನಿಂದ ಆರ್ಡಿ ನಂಬರ್ ಕೇಳಕೋಗಲ್ಲ
ಕೇಳ್ಬೇಕಾಗತ್ ರೀ ಯಾರಿಗನ.
ನಾನ್ ಫಸ್ಟ್ ಟೈಮ್ ರೀ ನಾನ್- ಬೇಜಾನ್ ಅಪ್ಲಿಕೇಶನ್ ಹಾಕಿದಿನಿ ಇಲ್ಲಿ ತನಕ ಪಿಡಿ ಪಿದರು ಹಾಕಿನಿ, ಎಷ್ಟೋ ಮ ಅವ್ರ್ ಸರ್ಗೊಳುವು ಹಾಕಿನಿ, ಸರ್ದನ್ ಪಿಡಿಪ್ ಅದಲ್ಲ, ಮತ್ತ ಅಲ್ಲಿ ಸೀಟ್ ಅಪ್ಲಿಕೇಶನ್ ಹಾಕಿದಿನಿ, ನೀಟ್ ಅಪ್ಲಿಕೇಶನ್ ಹಾಕಿನಿ, ಎಷ್ಟೊಂದು ಅಪ್ಲಿಕೇಶನ್ ಹಾಕಿನಿ, ಪಿ ಡಬ್ಲ್ಯೂ ಡು, ಇದು ಮ-
ಕೇಳ್ತೀನ್ ತೋರಿ ನಾ ಯಾ
ಬಟ್ ಒಂದನ ಒಂದ್ಲನ ಕೇಳಿದ್ರಿ ಆ ರ ನನ್ಗೇನು
ಅದೇ ಕೇಳ್ತಿನ್ರಿ ಯಾರಿಗದ್ರ.
ನೀವ್ ಹೇಳ್ತಿರಾ ನನಗೆ ಅಪ್ಲಿಕೇಶನ್ ಹಾಕಿದಿಯಲ್ಲ ನಗ ಹಾಕಕ್ ಬರುತ್ತಲ್ಲ ಎ ಅಂತ, ನಾನಷ್ಟಾಲ
ಏ ಆಕಕ್ ಬರ್ತದಂತ ಅಂದಿಲ್ರಿ. ಯಾವ್ದಾರ ಮ ಬಿ ಬಿಟ್ಟಗರಂದ
ಆತವ್ರಿ, ಅದು ಮಿಸ್ಟೇಕ್ ಆಯತ್ರಿ ಅವಾಗ.
ನೆನ್ಪುಾಯ್ತು ನನ್ಗ್ ಗೊತ್ತಾಗ್ಲಿಲ್ಲ.
ಅದ್ ಹೆಂಗ್ ಗೊತ್ತೇನ್ರೀ, ಅವಾಗ ಹೆಂಗೈತಂದ್ರ. ಸರ್ವರು ಬಾಳಂದ್ರ ಬಾಳ ಬೀಸಿತ್ರಿ. ಅದು ಆಯ್ತ್ರಿ ಮತ್ ಸರ್ವರ್ ಗುಂಗಿನಾಗ ನಾವವು ಇದದು ಅದು ಏನ್ ಚಕ್ ಮಾಡೀವಿ ಅ್ರ ಅದುಯ್ತು ಅಷ್ಟೇ. ಯಾಕಂದ್ರ ನನ್ನ ಅಪ್ಲಿಕೇಶನ್ಗೆ ಇಲ್ರರಿ ಮತ್ತೆ. ಪಿಡಿಪಿ.
ಹ್ಮ್್ಮ.
ಬೇು ಬೇ.
ಅದಕ್ಕೆ ಸುಮನೆ ಈಗ ನಿನ್ ಅಪ್ಲಿಕೇಶನ್ಗ ಇಲ್ಲ ಅಂತೇಳಿ ಬಿಟ್ಟು ಅಂದ್ರೆ ಏನ್ ಮಾಡ್ಬೇಕು.
ಾ ಏಟ್ ಆಕ್ಷನ್ ಕೊಡ್ತಿದ್ರಿ ಕೊಡಲಾಗಿರ ಪದಾರ್ಥತಿಗಳಗ್ ಬಾಳ ಕ ಅದ ಇದಾಗಗ್ಬ ಬಿಟ್ಟದ್ರ ತೊಂದ್ರೆ.
ಹ್ಮ್.
ನಾನು ಮನೆ ಡಾಕಂಟ ರಿಕೇನ್ಗಯ್ದಲ್ರಿ ಅವಾಗ ಗೊತ್ತ್ತಿರಿ ನಮಗೆ ಏನ್ ನಮ ಸಟ್. ರ್ಟಿಫಿಕಟ್ ಇವೋ ಅಷ್ಟ್ ಚೆನ್ನಾಗಿದ್ರ ಸಾಕ್ರೀ ಹೆಸರಿಸರು ನಡಿದಂರಿ ಅಲ್ಲಿ ಏನ್ ನೋಡಲ್ ನೋಡ್ರಿ ಎಸ್ ಎಲ್ ಸಿ ಮಾರ್ಕ್ಸ್ ಕಡ್ ಒಂದ್ ಇಟ್ಟ ನೋಡ್ತಾರ ನೋಡ್ರಿ ಉಳ್ಕಷ್ಟ ಡೇಟ್ ನೋಡ್ತಾರ ನೋಡ್ರಿ ಮತ್ ನಮ್ದು ಇತ್ತಲ್ರರಿ ನಮ್ ತಾಯಿಯ ಅವ್ರ ಹೆಸರು ಒಾಯ ಬಾರ್ವ ಅಂತ. ತ್ತು ನಾನನ್ ಏನಾದ್ರರು ಕೇತಾರ ಅಂತ ಅದು ಅಫಿಡೇವಿಟ್ ಮಾಡ್ಸ್ಕೊಂಡ್ ಹೋಗೇನ್ಿ ಬಟ್ ಅಲ್ಲಿ ಏನನ್ ಕೇಳಲಿಲ್ಲ ತಂದೆ ತಾಯಿ ತಂದಿದ್ರ ಅಷ್ಟೇ ರೀ ಈ ಮಾರ್ಕ್ಸ್ ಕಡೆ ಏನಾದ್ರೀ ಮಾರ್ಕ್ಸ್ ಕಡೆ ಏನನ್ ಚೆಕ್ ಮಾಡತಾರ ಗೊತ್ತೇನ್ರಿೀ ನಮ್ದು ಹೆಸರು ಚೆಕ್ ಮಾಡ್ತಾರ ತಾಯಿ ಹೆಸರು ಚೆಕ್ ಮಾಡ್ತಾರ ತಂದೆ ಹೆಸರು ಚೆಕ್ ಮಾಡ್ತಾರ ನಮ್ದು ಡೇಟ್ ಆಫ್ ಬರ್ತ್ ಚೆಕ್ ಮಾಡ್ತಾರ. ಇಷ್ಟು ಚೆಕ್ ಮಾಡಿಗ. ಂದೇ ಬಿಟ್ಬ ಬಿಡ್ತಾರ ನೋಡ್ರಿಯತಯ್ತ ಉಳಿದ್ ನೀವ ಏನೋ ಸರ್ಟಿಫಿಕೇಟ್ ಕೊಟ್ಟರ್ತತಿೀ ಇನ್ಕಮ್ ಕ್ಯಾಸ್್ ಅಲ್ಲಿ ಡೇಟ್ೋಡ್ತಾರೀ ಮತ್ತ ಇದು ರೂರಲ್ ಸರ್ಟಿಫಿಕೇಟ್ ಅವೆಲ್ಲ ಅಷ್ಟ ಡೇಟ್ ನೋಡ್ತಾರೆ ಅಷ್ಟ್ ಬಿ್ರ ಮತ್ತೆ ನ್ ನೋಡಲ್ ನಡ್ರಿ ಇಲ್ಲಿ.
ಆಯ್ತಾಯ್ತ್ ರೀ ಮಾತ್ರ.
ಹ ಸರಿ. ಊಟ ಇಲ್ರಿೀ ಇನ ಬ್ರಶ್ ಮಾಡಿಲ್ಲ ಹೋಗ್ಬೇಕ್ರೀಗ ಮಾಡ್ಬೇಕು ಹೋಗಿಂಚ ಕೆಸಯ್ರಿ ನನ್ಗೆ.
ನ ನೈಟ್ ಅಷ್ಟೊತ್ತಿಗೆ ಬಂದೆ ಬರಡ ಮಾಡಿ.
ಏ ಬಾಣ ಮಾಡಿ ಜನ್ನ ಬಂದ ಹತ್ರ ಗಂಟೆಗೆ ಬಂದ್ರ. ಆಪ್ ನೋಡಿದೆ ಅಂತ ಅನ್ಸುತ್ತ ಮೋಸ್ಟ್ಲಿ ನೀನೇನು ಅಪ್ಲಿಕೇಶನ್ ಡಿಲೀಟ್ ಮಾಡಲಾಗಿದ್ದನು.
ಯಾವಾಗ್ರೀ. ನರಾಗ
ಸ್ನಾಪ್ ಅಪ್ಲಿಕ ಸ್ನಾಪ್ ಅಪ್ಲಿಕೇಶನ್.
ಹ.
ಡಿಲೀಟ್ ಮಾಡೋದಾಗಿರಾಂದ ನೀವ ಇನ್ನು.
ಯಕ್ರೀ.
ನಿನ್ನೆ ಯಾಕೆ ಬುರ ಸ್ನಾಪಾಕೇನ. ಏನ್ ಬರ್ತಡೆ ಮಾಡಿದ ಅಕ್ಯನೇನ್.
ಹ್ಮ್ ನಿಮ್ದು ಖಾಲ ಖಾರ ತಿನ್ಲಕತನ. ಮತ್ತತ್ ನಿನ್ನೇ ಬಂದ ಕೇಕ್ ಕಟ್ ಮಾಡಿದ.
ಹಾ... ಹ್ಮ್ ಹ್ಮ್ ಹ್ಮ್.
ಹ್ಮ್
ಆಯ್ತಾಯಯ್ತ ಅದ ಕೇಳಿದೆ ಆಕ್ತೀನಿ ಮಗನ ಅಂತ ನನಗೆ ಹೇಳಿದ್ದೆ.
ಹ್ಮ್ ಹ್ಮ್ ಹ್ಮ್ ಹ್ಮ್
ನೀ ನೀನ್ ಸ್ನಾಪ್ಚಾಟ್ ಡಿಲೀಟ್ ಮಾಡತಿನಿ ಅಂತ ಇಟ್ಕೊಂಡಿ ನೋಡ್.
ನೀವು ಫ್ರೆಂಡ್ಸಿಗೆ ರಿಮೂವ್ ಮಾಡ್ತೀನಿ.
ಮತ್ತ್ ಮಾಡ್ಬೇಕಲ್ಲಾ. ಮದ್ಲೆ ಹುಗಪ್ಲೆ ಇದಂಗವ್ ಏನ್ ಬೇಕ್ ಅದ್ನೇ ಆಗ್ತವ ನಮ್ಗೆ ಎಷ್ಟ ಆಗಲ್ಲ ಅಲ್ಲಿ.
ಏನ್ ಬೇಕ ಅದನ್ನೇ ಹಾಕಿಲ್ಲ ಅವರು ಸುಮ್ ಸುಮ್ಮನೆ ಅವ್ರಿಗೆ ಅನ್ಬೇ ಹಾಕದನ ಹಾಕರ ಹ್ಮ....... ನೀ ಮತ್ತೆ ರಾ.. ಅದನ್ ಮಗ ನೋಡು
ನನ್ ರಾಜನ ಮಗ ಇಲ್ದೇ ಇರ್ಕೋ ಬಟ್
ಮ್ಯಾಗಲ್ಲಿಂದು ಹುಚೆಂದ ಬಿದ್ದಿದೆ
ಏನ್ ಹೇಳ್ತಾ ಇದ್ದೀನಿ ರಾಜನ ಮಕ್ಕಳು ಮಾತ್ರ ರಾಜ..
ಹ್ಮ್ ಏನಿಲ್ಲ್ದು ಎಷ್ಟು ಮಾಡ್ತೆ
ನನ್ ಲೈಫ್ ಏನ್ ಇಲ್ ಏನ್ ಇಲ್ದ ಇಷ್ಟ ಮಾಡ್ತಿವಲ್ಲ ಅದು ಮುಖ್ಯ ಏನ ಜೀವ್ನದ್ಗ ಎಲ್ಲಾ ಮ ಇದೇನ್ ಬಾರಿ ಯಾವನಾದ್ರ ಮಗತಾನ ತಿರುಗಕಿ ನನ್ ಮಗನ್ ಮಾಡ್ತಾನ ಏನ್ ಇಲ್ದ ಮಾಡದಿದ್ಯಲ್ಲ ಅದಕ್ಕಂತರ ಘಟ್ಸ್ ಘಾಟಿಸ್ಬೇಕ್ ಅದ್ಕಕ್ ಆ ಹಾ.... ಎಂತಯ ಇಂತವೆಲ್ಲ ನಿನಗೆಲ್ಲಿ ಅರ್ಥ ಆಗತ್ ಬಿಡು
ಹ್ಮ್ ಭಾರೆ ಅರ್ಥ ಆಗತ್ ನಿಮಗ್
ಹತ್ರ ಏನಾದ್ರುದ್ರೆ ನಿನ್ ಮೊಸುಡಿ ನನ್ನತ್ರ ಇಲ್ಲಿ ಇರ್ತೈತಿ ಹೇಳು
ಹ್ಮ್ ಇಡ್ತೀನಿ ನೋಡ್ ಬಾಯ್
ಏ ಎಲ್ಲಾ ಮಾಡಲ್ಲ ಇಂತರ್ತಿವಿ ಹಂಗೆ ಕಾಟಕ ಅದು ಮಾತಿರ್ತಿ ಮಾಡ್ತಿರ್ತಿವಿ ಕಾಮಿಡಿ ಹೇಳ್ರಿ ಮತ್ತ ತ್ತ
ಏನ್ ಹೇಳಲ್ರಿ ಕಟ್ ಮಾಡ್ತೀನಿ ರೀ ಕೆಲಸದ ಬಾಯ್ ಏನ್ ಇಲ್ರು
ಏನ್ ಅಣ್ಣ ಬಂದ ಏನ್ ಲೈಬ್ರರಿ
ಗತ್ತ ನಣವು
ಪೇಮಂಟ್ಂಗೆ ಮಾಡ್ತಳ ಈಗ ಎರಡು ಹಕ್ಷ
ಹ್ಮಞ ಒಂದ ಹಾಕ್ತಿೀ
ಹಾ ಮಧ್ಯಾಿನ ಒಂದ ಪೇಮೆಂಟ್ ಹಗ ಮಾಡತ
ಫೋನ್ಪೇ ಮಾಡ್ತೀನಿ
ಕೊರ್ಪು ಬಡ್ತಯಾ ಸರಿ ಸರಿ ಮಾಡ್ಸ ಮಾಡ್ಸಿ ಎಷ್ಟು ಮಾಡ್ಸ್ತಿ ಪನ್ಪೆ
ಎಷ್ಟಂತಷ್ಟು
ಹ್ಮ್ ಆಯ್ತು
ಎಂಟನೂರ್ ಮಾಡ್ಸ ಹ ಸಾಕು ಅಮ ಸಲ್ಬೇಟ್ಟೆ ಸಾತ್ತತಿಗಾನ ನನ್ ಹತ್ರ ಫೋಟೋ ಅದಾವ ಏನ್ ಮಾಡವಲ್ಲ ಗ್ಯಾಲರಿಗ
ನನಗ್ ಗೊತ್ತಿಲ್ಲ
ಅಂದ್ರೆ ನಿಂದುುಕ್ದು ಹ ಯಾವದಕ್ಂದ್ರ ಹಓಸರ್ ಅಪ್ಲಿಕೇಶನ್ ಹಾಕಲಕ್ಕ ಮಾಡ ಕೊಂಡಿದಿ ನೋಡು
ನಾನಂಗ ಗೊತ್ತಿಲ್ಲ ಅಂತ್ ಕಳಗತ್ತಲ್ಲಾ
ಅದು ಪ್ರೈವೇಟ್ ನಾಗ ಕಾಣಲ್ಯ ಮತ್ತೆ ಏನ್ ಮಾಡಿನ್ ಮೋಸ್ಟ್ ಮಾಡಿರ್ತೀನಿ ಆ ಅವಾಗವಾಗ
ಡಿಲೀಟ್ ಮಾಡ್ತೀ ನೀನೇ ನಾನಲ್ಲ ಆಯತೆ ಅಂತ ಚಟ ಒಂದ ನಿನಗೆ
ಜಗಳ ನಾ ಫೋಟೋ ಹಾಕಿಟ್ಕೋತಿತ್ತ ಏನು ನಾ ನಿಮ್ ಬ್ಲಾಕ್ ಮೇಲ್ ಮಾಡ್ತೀನ ನೋಡು
ಮಾಡಿದನು ಪರಕ್ ಬಿಡಲ್ಲ ನನಗ ಏನ
ಅನ್ನ ತರ ಮಾಡ್ತತಿ ಈಗ ಮಾಡಲ್ಲ ಬ್ಲಾಕ್ ಮೆಲ್ ನನ್ ಯಾವಾಗ ಮಾಡ್ಬೇಕು ಅವಾಗ ಮಾಡ್ತಿ ಮಸ್ ಸರಿಯಾಗಿ ಗಂಡನ್ ಮಾಡ್ಕೋತನ್ ಸರಿಯಾಗಿ ಗಂಡನ್ ಮಾಡ್ ಪತಿ ನೋಡುವ
ನನಂಗ ಪರಾಕೆಬಿಳಾಲ
ಸರಿ ನನ್ ಒಂದು ಡೌಟ್ ಅರ್ತದ ನಾನ ಅವಾಗ ಗಂಡಿನ ಗಂಡಿನ್ಕೊಂಡ ನಾ ಅವ ನೀ ಕೋಟ ಇಟ್ಕೊಂಡು ಬ್ಲಾಕ್ ಮಾಡಿ ನಾವುಗೇನ್ ಮಾಡ್ತವಿ ತಿ
ನನ್ಗ ಅದು ಬರಕ್ಕೆ ಬೀಳಲ್ಲ
ತ್ರ ಬರ್ತೇೆನ್ ದೆ
ಹ್ಮ್ ಅಷ್ಟೇ ಯಾವ್ದ್ ಒಬ್ರು ಕೂಡ ಮಾಡ ಅದ ಅದ್ರಗೆನೈತಿ
ಹ್ಮ ಹ್ಮ ಹಾ ಅ ಎಲ್ಲಾ ಬಿಟ್ಟರಿ ಅಂದಂಗಯತ್ ನೀವಂತೂ ಆಯ್ತಾಯ್ತು
ಹ್ಮ್ ಆಯ್ತು ಅನ್ನ ಸಾರು ರೊಟ್ಟಿ ಪಲ್ಲೆ
ಬರ ನಂಗೆ
ಏನೋ ಒನು ತಂದೀವು ತಿಂದಿವಿ ಆಯ್ತು ನೀ ಏನು ತಿಂತಿ ಏನು
ಅಲ್ಲಾ ಮತ್ ನಾನ್ ತಿಂದಿರಾ ನಿಮ್ಮ ಮನೆದ ಎಷ್ಟೋತ್ತಿನಿ ನಿಮ್ಮನ್
ಏನೋ ಒಂದ್ ತಂದಿದೆ ಏನೋ ಒಂದ ತಿಂದೆ ಅಷ್ಟೆ
ಮನೆದ ಋಣ ಅಂದ್ರೆ ನಮ್ಯಾಗ ಹೆಗ್ಗೆ ಎಷ್ ಎಷ್ಟೋ ಸರ್ ತಂದು ತಿನ್ಸಿದೀರ ನೀವು
ಆ ಯೋಗ್ಯತೆಲ್ಲ ನಿನಗಿಲ್ಲ ಮತ್ತೆ ಏನ್ ಮಾಡ್ತತಿ
ಏ ಮತ್ತ ಯೋಗ ಈಗೈತೆ ಈಗೈಐ ಅಂತ ಮಾತಾಡ್ಿ ನೋ ಹೇಳ್ತಿನಿ ನನ್ ಬಾ ್ರಗರ್ಗ್ತಿ ನ
ಫ್ರಿಗರ್ ಅಲ್ಲ ನಾನು ಇದ್ದಿದ್ದೆ ಹೇಳದೆೆ
ಹ್ಮ್ ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತಂಗ ಟ್ರಿಪ್ ಯಕಡೆ ಹೋಗೋಣ ಎಕ್ಸಾಮ್ ಉಸೊಂಡ ಎಕ್ಸಾಮ ಮುಗಿಸಕೊಂಡ್ ಹಯ್
ಹ್ಮ್ ಹೋಗ್ ಬಾ ಒಳ್ಳೆದಾನೆ
ಹನ್ನ ಹೋಗಣ
ಷೌದು
ಒಂದ್ ರೌಂಡ್ ಒಂದ್ ರೌಂಡ್ ತಿರುಗಾಡ್ಕೊಂಡ ಬೋಣ ಯಾರದಾದ್ರ ಕಾರ್ ಕೇಳ್ತಿನಿ
ಹ್ಮ್ ನವಲ್ಲ ನೀನೇ ಹೋಗ್ಬಾ
ಕಾರ್ ಕಾರ್ ಬಡ ಪಸ ಬೈ ಎಲ್ಲ್ರ ಅ್ರಾಗ ಮಾನ್ಸೂನ್ ಬೇರೆ ಸ್ಟಾರ್ಟ ಆಗಿದ ಈಗ
ಹ್ಮ್ ಹೋಗಿ ಬಾ ಒಳ್ಳದಲ್ ಇಲ್ಲ ಅಲ್ಲಿ ಒಳಗವ ಹಾ ಯಾರ ಇಲ್ಲ ಹೋಗುವೋಗ ಹ ಬಾ ಬಳ ಜಲ್ಲ
ನಾನ್ ಬೆಂಗ್ೂ ಹ್ತೀಿ ಬೆಂಳೂರು ಬೆಂಳೂರು
ಹ್ಞ ಹೋಗು ಹೋಗು ಜಾಲಿ ಜಾಲಿ ಜಾಲಿ ಮಾಡಿ
ಹೌದಾ
ಹ್ಮಞ ಬೆಂಗ್ಳೂರಾಗ ಹೋಗು ಅಮೇರಿಕಾಗ ಹೋಗು ಯು ಎಸ್ ಎಗ ಹೋಗು ಎಲ್ಲನೂ ಹೋಗು ಯುನೈಟೆಡ್ ಕಿಂಗ್ಡಮ್ಗೆ ಹೋಗು ಇನ್ನಿಷ್ಟ ಹ
ಸ್ವಲ್ಪ ಅಮೌಂಟ್ ಬೇಕಾಗತಾವ ಅದಕ್ಕೆ ಡೆಲಿವರಿ ಜಾಬ್ ಮಾಡಿ
ಏನೆಲ್ಲ ಮಾಡ್ರ ಅನ್ಕತಿಲ್ಲ ಯುನೈಟೆಡ್ ಕಿಂಗ್ಡಮ್ ಹೋಗ್ ಬದಕ್ ನಿನ್ಗೆ ಯಾರು ಬಕಸ ಏ ನಾನು ಜೋಕ್ ಮಾಡ್ತಿೀಲ್ರೀ ನಾನು ಸೀರಿಯಸ್ ಾಗಿದ್ದೀನಿ
ನಾನನ್ ಎಲ್ಲಾರರ ಮುಂದ್ ಐಡ್ ಮಾಡಿ ನಾನನ್ ಇನ್ ಮುಂದ್ ಹೇಳ್ತಿ ನೋಡ ನ ನ
ಹ ಹೇಳಂತ ಹೇಳಿಲ್ಲ ನಿಿನಗೆ ನಾನ ಇಲ್ಲೇ ಇಲ್ಲೇ ಮಾಡ್ರಿ ಅಲ್ಲಿ ಮಾಡದ ಎಲ್ಲಾದ್ರರು ಮಾಡದ ಆಐ್ತಲ್ಲ
ಎಂತವರ್ ಜೊತೆ ಇದೀನಿ ಏನ್ ಎಂತರ ಜೊತ್
ಹಾ ಸಾಕು ಈಗ ನಾನ ಫೇಸ್ ವಾಶ್ ಆರ್ಡರ್ ಮಾಡ್ತೀನಿರಿ
ಹಾ ರಿ
ನೀವ್ ಇದ ಮಾಡ್ರಿ. ಹಾ ಹ್ಮ ಅಷ್ಟೆ ಮಾಡ್ರಿ ಹ್ಮ ಆಯ್ತ ಆಯ್ತ ಹೆಂಗಾರ ಮಾಡ ಮಾಡಷ್ಟೆ.